ಹ ಅದೇ ಗೌಡ್ರ ಫೋನ್ ಹಚ್ಚ ಚಿರೇನ್ರಿ ಅವಾಗ ಅದೇ ನಾನ ನೋಡಿಲ್ಲ ಚಾರ್ಜ್ ಇಟ್ಟಿದ್ದರೆ ಗೌಡ್ರ.
ಹಾ ಹೌದು ಹಚ್ಚಿದ್ದಗಳ ಎತ್ಲಿಲ್ಲಾ ಮತ್ತೆ ನಾನೇ ಸುಮ್ನಾದೆ.
ಏನ್ ಕೆಲ್ಸತ್ತೇ ನ್ರೀ ಗೌಡ.
ಹ ಕೆಲಸ ಇತ್ತಪ ಹ್ಮ ನಾಳೆ ಅದಕ್ ಮತ್ತೆ ಬದ್ಲರಿ ಕೇಳಿದ ಬೇರೆ ಯಾರಿಗೆ ಕ ಹೇಳೇತೆ ನಾನು
ಹೌದ್ರಿ ಏನತ್ ಅದೇ ಅದು ಹೊಲಕ ಇ ಆಳ ಗಿಳ ಹೇಳಿನ್ ತೋರ ನಾನ ನೀವ್ಯಾಕ್ ಟೆನ್ಶನ್ ತಗೋತೀರಾ
ಇಲ್ಲೆಲ್ಲ ಒಬ್ಬ ಟ್ಯಾಕ್ಟರ್ ಓಡ್ಸಂಗೀನೇ ಬರ್ತ ಬಾ ಅಂತ ಹೇಳಿದ್ದೆ ಮತ್ತೆ ಬೇಡಾ
ಹೌದ ಇಲ್ರಿ ನಾ ಇಲ್ಲಿ ಈ ಕಡೆ ಊರಿಗ್ ಬಂದಿದ್ದೇ ರೀ ಗೌಡ್ರ ಈ ಕಡೆ ನಮ್ಮ ಯಾದಗಿರಿ ಬಂದಿದ್ದೆ ಇದ ಇಲ್ಲಿ ಮೈಲಾಪುರಗ್ ಬಂದಿದ್ದರೆ ಇಲ್ಲ ಇಲ್ಲಿ ಗುಡಿ ಬಂದಿದ್ಯ ರಿ ಇಲ್ಲಿ ಸ್ವಲ್ಪ ನಮ್ ಸಂಬಂಧಿಕರ ಸ್ವಲ್ಪ ಕಾರ್ಯಕ್ರಮ ಕಾರ್ಯಕ್ರಮ ಆದ ರಿ ಮುಗಸಂದ್ರ ಆಯತ ಅಂತ ಬಂದಿ ಇದ ಆಯಿಗ್ ಹೇಳಿದೀ ಅಲ್ಲಿ
ಹ ಹೌದೌದ ಹೇಳಲ್ಲ ಪಾ ಆಯಿ
ಗೌರಸನಿಗನ ಹೇಳಿದ್ದೆ ನೀವು ಈಗ್ ಬಂದ್ರರಿ ಅನ್ರಿ ಎಲ್ಲಿಗ್ ಹೋಗ್ತ್ರಿ
ಹಾ ತಪ್ಪ ಈ ಕಡೆ ಸುರಪುರ ಹೋಗಿ ದೀಪ ನಾವು
ಹೌದ್ರಿ ಅದೇ ಅದು ಮುಂಜಲಿ ಟ್ಯಾಕ್ಟ್ರಗೆ ಅದ ಡೀಸೆಲ್ ಸ್ವಲ್ಪ ಇತ್ತು ನೋಡ್ರಿ
ಆ ನೋಡಿಲ್ಲ ಹೇಳ್ತತನ ತಗೋ
ಹೌದ ಹೌದ್ರಿ ಅದು ಅವ ಯಾರ ಭೀಮ್ ಭೀಮ್ ಬರ್ತಾನ ಏನ ರೀ ಇದಕ್ ಫ್ಯಾಕ್ಟರಿ
ಹಾ ಟೊಕಾಪರ್ ಬೀಮ್ ಬಾರತ
ಹೌದ್ರಿ ಎಷ್ಟ್ ಕೊಡ್ತ ಎಷ್ಟ್ ಕೊಡ್ತರಿ ಅವನಿಗೆ
ಹಾ ಹ ಅವಂಗ ಹೇಳಿದೆ ಏನಲ್ಲಪ್ಪ ಮತ್ತ ಎ ಹೆಂಗ ನಡ್ದ ಹಂಗ ಅಷ್ಟ ಕೊಡಬಕಲ
ಅ ಇಲಿ ಅಂತ ನಾ ನೋಡ್ರಿ ಅಯ್ಯೋ ಹೇಳೂರ ಹಂಗ್ ಕೊಡ್ತಾರ ನೋಡ್ರ ಟೀಲರ್ಹೊಡಿಸಿತೀರಾ ಹೆಂಗನ್ ಹೊಡಿಸ್ತೀರಾ
ಇಲ್ಲಲ್ಲ ಕೂಲಿಯರ್ನಾರ ಕಕೂಲಿಯರ್ ಕರ್ಕೊಂಡ ಇದ್ದ ಹೊಲ್ದಾಗಿತ್ತು ಅದು ಮಾಡಿ ಬರಬೇಕು
ಹೌದ್ರಿ ಏನ ಈಗ ಸದ ಸದಗಿದ ಅಂತಾರಲ್ರರಿ ಕಸತೆಗಿತಾರಲ್ಲ ಅದ
ಚೀಟಿಕಹಾಸಿರಬೇಕು ಹೊಲ್ದಾಗ
ಹೌದ್ರೀ ಹೌದ ಸುರ್ಪುರ್ ಹೋಗಿದ್ರನ್ರಿ ಇವತ್ತು ಅದೇನ್ರೀ ಮತ್ತ ಇದ ತಹಸೀಲ್ ಹಫೀಸ್ನ ಅದೇನು ಹೊಲದ್ ಹೆಂಗ ಐತ್ರಿ ಅದು
ಹ್ಮ ಅದ ಹಿಂಗೆ ನಡ್ರದದಪ್ಪ ಅದು ಇನ್ನ ಹದಿನೈ ದಿನ ಹೋದಾತವೇ
ಹೌದ್ರೀ ಅದ್ರ ಅದೇನ ಈಗ ಎಷ್ಟೇ ಎಕರೇ ತೊಂದ್ರೆ ಇದೆಲ್ಲ
ಈ ಒಂದ ಎಂಟು ಎಕರೆ ತಕೊದೀವಿ
ಹೌದ್ರೀ ಈಗ ಆತ್ತ ಯಾರ ಆ ತಿಮ್ಮಣ್ಣ ಹ ಅವ್ರು ತಿಮ್ಮಣ್ಣ ಸಾಬಣ್ಣ ಅಂತ ತಾರಲ್ರ ಅವ್ರ ಅವ್ರದ ಎಲ್ಲಾ ತಕೊಂದ್ರ
ಹ ಅಲ್ಲ ಅವರು ಅಣ್ಣೋಹವರದು
ಅವರ ಅಣ್ಣೋವರದ
ಹ್ಮ್
ಹ ಮತ್ತೆ ಈ ಈಗ ಅವ್ದ ಎಂಟ್ ಎಕೆರೆ ಆದ ಅದನ್ ಮಾಡ್ರಿ ಅಏನ್ರಿ ಏನ ಇರ್ಲರಿರಿ ಅದ
ಯಾರ್ದ
ಈಗ ಅದ ತಿಮ್ಮಣ್ಣ ಸಾಬಾನು ಅವ್ರ ಅಣ್ಣೋರದ ಈಗ ಅದ್ ಎಂಟ ಎಕ್ರರೇ ನೀವ್ ತಗೊಂಡ್ರಿ ಅಲ್ರರಿ ಏನ ಅದ ಎಲ್ಲಾ ಕಡಮುಡಿ ಆದಾದಗಳಿಗೆ ತೋ ಅವಾಗ ಮಾಡ್ತಾರರಿನ್ರಿ ಏನ ಈಗ ಸದ್ಯಮಾಡಿರಿ ಈಗ
ಎಲ್ಲ ಈಗ ಮಾಡಿ ಈಗ ಮಾಡಿವವಿ ಆಯ್ತು ಕೊಟ್ಟಿಲ್ ರೊಕ್ಕ ಅವಾಗ ಮತ್ ಮಾಡ ಮತ್ ಅದ ಹಂಗೆ ಓಡಾಡಿಕನ್ ಮಾಡ್ಸ ಅಂತ ಮಾಡ್ತವಿ
ಹೌದೌದದು ಅದ ಹೆಂಗ ಹೆಂಗನದು ಲೂಜಿಗ್ ಮಾಡಿಕೊಂಡಿ ಬಂದಾರ ಆಯ್ತು ನೋಡ್ರಿ ಒಂದ ಮೂನಾಕ್ ವರ್ಷ ಲೂಚಿಗೆ ಮಾಡಿದ್ರಲ್ರರಿ ಈಗ ಹೆಂಗ ನೋಡ್ರಿ ಮತ್ತತ್ ಅವ್ರಲ್ಲ ಏ ರೊಕಲ್ಲ ಪಾಪ ನಿಮಗೆ ಮಾರ್ಲ್ತಾರ
ಹದಂಗ ನೋಡಪ್ಪ ಹ್ ಮಾರಿದಿರ ಅ ಡಾರಿಗಳು ಬಡ್ರ ನಮ್ಗೆ ನಾವ್ ತಗೊಂತೀವಿ ನಾವ್ ಮಾಡ್ಕಂತ ಬಂದವಲ್ಲ ಅಂದ ಹೌದ್ರ ಹೆಂಗ ಹೆಂಗ ಕೊಡದ್ವಿ ಅಂತಂತ ಅಂದ್ರಲ್ಲ ಮತ್ತೆ ಮತ್ತೆ ನಮ್ಮ ತಕೊಂಡ್ರಿ
ಹೌದ ಅಲ್ಲಿ ಇದು ಸುರ್ಪುರ್ ತಹಸೀಲ್ ಆಫೀಸ್ಗೂ ಇದ್ರ ಅ ಏನ ಇದು ಸಬ್ ರಿಜಿಸ್ಟರ್ ಆಫೀಸ್ಗೂ ಇದ್ದಾರೆ
ಆ ತಾಶೀಲ್ ಆಫೀಸ್ ಆ ಸಬ್ ರಿಜಿಸ್ಟರ್ ಅದೆಲ್ಲ ಅಲ್ಲಿ
ಓ ಒಂದ್ತಲ್ಲಿ ಅಲ್ ಮತ್ತೆ ಲಾಗ ಕೇಳ್ರಿಲ್ರರಿ ಅದ ಆದ್ರ ಕಮ್ಮಿಗೆ ಬೇಕಾರ ಇದು ಮಾಡಮ್ಮ ರೊಕ್ಕ ಬೇಕಾರ ಕೊಟ್ರೈತ್ರಿ ಅವ್ರಿಗೆ
ಹೌದಾ ಹೇಯ್ ನಿಮ್ಗೆಲ್ಲ ಗೊತ್ತಿರುತ್ತೆ ತಗೋರಿ ನಿಮ್ಗ ಆ ವೇಣುಗೋಪ ಪಲ್ಲಾ ಅವ್ರ ಅಂತ ಸುರ್ಪುರ ಎಮ್ ಎಲ್ ನೆ ಪರಿಚಯ ಅದಂತ್ರಿ ನಿಮ್ಗ
ಹೌದೌದೌದು ಹಾ ಪರಿಚಾರ ಪರಿಚಾರ
ಹೌದೌದು ಆದದ್ರ ನೀವು ಹೆಚ್ಚಿಗೆದಾರ್ ಗೌಡ್ರಿ
ಹಾ ಹೆಂಗೆ ಮತ್ತೆ ಇರಬೇಕಲ್ಲಪ್ಪಾ ಮತ್ತೆ ಚಲೋ ಇರಬೇಕ
ಮಂದಿ ಕನಸ್ರಿ ನೀವು ಬಾಯಗಿರಿ
ಹಾ ಮತ್ ಹೌದ್ರಿರಿ ಏ ಚಾ ಕುಡುದ್ರಿ ಏನಾ ಏನ ಹೌದೌದ್ರಿ ಚಾ ಕುಡುದ್ರಿ ಹೇ ನೋಡ್ರಿ ಗೌಡ್ರು ಬೇಕಿರೋದು ಹಂಗಾಗಿ ನಿಮ್ಗೆ ದೇವರು ಒಂದ್ ರೆಟ್ ಕೊಟೇನ್ ಗೌಡ್ರ
ಹೌದೌದಪ್ಪಾ ನಾವ ಎಲ್ಲರಿಗ ಸಹಾಯನ ಮಾಡ್ಕೊಂಡ ಬಂದಿವಪ್ಪಾ
ಹೌದೌದು ಹೇ ಅಷ್ಟೇ ರೀ ಮತ್ತೆ ನಮ್ಮಲ್ಲಿ ಎಷ್ಟ ಇರ್ತದ ಅದ್ರಾಗ ಅಷ್ಟು ಇನ್ನೊಬ್ ಸ್ವಲ್ಪ ಸಹಾಯ ಅಂತ ಬಂದ್ರ ಕಷ್ಟ ಒಂದ್ರ ಸ್ವಲ್ಪ ಸಹಾಯ ಮಾಡಿದ್ರ ಅಯ್ತ್ರಿ ಗೌಡ್ರೆ
ಹೌದೌದು
ಈಗ ಅದ ಗದ್ದಿ ಈಗ ಮನಿ ಒಂದ್ ಹತ್ ಎಕರೆ ಅ ಟಿಲ್ಲರ್ ಹೊಡಿದ್ನಲ್ಲ ಅದೇನ ಈ ಮತ್ತ ಮತ್ತೆ ಮಳಿ ಬಂದತೇನ್ರೀ ನಿನ್ನೆ
ಹಾ ನಿನ್ನೆ ಬಯ ಅಮ್ಮಳಿ ಮೊನ್ನೆ ನೈಟ್ ಬಯತಪ್ಪ ರಾತ್ರಿ
ಹೌದ್ರೆ
ಹಾ ನಿನ್ನೆ ಬಂತು ಸ್ವಲ್ಪ ಬಂತ ಅಂದ್ರ ಹ್ಮ್ ಎಲ್ಲ ನಿನ್ನೆ ಬಂತು ಅದೇ ಬಡ್ ಸಾರ ಬಂತ ಮಳಿ ಮೊನ್ನೆ ಮೊನ್ನೆ ಜಗಿ ಬಂದು
ಹೌದೌದ್ ಮತ್ತೆ ನಾನ ಇಲ್ಲಿ ಮತ್ತ್ ನಿನ್ನೆ ಆಯ್ತಾರಲ್ರರಿ ಹಂಗಾಗಿ ಇಲ್ಲಿ ಮೈಲಾಪುರನ ನೋಡಿದ್ದಲ್ಲ ನಾನುನು ನಮ್ ಮನ್ಯಾಗ ಕರ್ಕೊ ಬಂದಿವ್ರ
ಹಾ ಹಾ
ಬಂದಿದ್ದಾರೆ ಹಂಗೆ
ಹಾ ಮೆಲ್ಲಕ್ಕೆ ಮುಗಿಸ್ಕೊಂಡು ಬಾ ಬೀಗರ್ ಬೀಗರ್ ಮಾತಾಡ್ಸಂದ ಮುಗಸಂಬಾ
ಇಲ್ಲ ಇಲ್ಲ ಹೌದ್ರಿ ಅದ ಮತ್ ನಾಯಿಗ್ ಭೀಮು ಬರ್ತಾನಂದ ಅಲ್ರಿ ಮತ್ ಅ್ ನೋಡ್ರ ಅದ ತಿಲರ್ ಇನ್ನೊಂದ್ ಸ್ವಲ್ಪ ಉಳ್ದ ನಾಯಿ ಅಕಸ್ಮಾತ್ ಬರ್ತದ ಅಂದ್ರ ಓಡಸ್ರಿ
ಹಾ ಹಾ ಹೊಡ್ಸನ
ಅದು ಇದ್ರಿ ಇದು ಇದ್ರಿ ಅದ ತನಿಗನ ಹೊಲ ರೀ
ಹಾ ಹಾ ಮೋರಕಿರಿ ಆಡಕ ಒಳದ
ಏ ಉಳದ್ರಿ ಮೂರ್ ಎರಡು ಎರಡುವರಕ್ರೆ ಉಳದ್ರಿ
ಹ್ ಹಾ ಹೇಳ್ತನ್ಂತ ತಗ ಅದಟ್ಟು ಹೊಡ್ಕೊ ಮಾರನ ಬಾ ಅಂತ ಹೇಳ್ತ
ಬರನ್ರರಿ ಹೊಗೆ ಹಚ್ಚಿ ಬಂದ್ಗೆಚ್ಚಂದು ಆ ಗೌಡ್ಸನ ಓ್ತದಲ್ರರಿ ನಾಳೆ
ಹ್ಮ್ ವತಾಳ ವತಾಳ
ಹೌದ್ರೆ ಅದೇ ಹೋದ ಅಂದ್ರ ಅವ್ರ ಅವ್ರ ಜೊತೆ ಕಳಸ್ರರಿ ಇಲ್ಲಂದ್ರೆ ನೀ ಗಾ ಮೆ ಬಿಟ್ಟ ಬ್ರಿ ಅವರು ಟ್ಯಾಕ್ಟ ತಗೊಂಡ ಹೋಗಬ ಬಿಟ್ಟ ಬಂದ ಕಡೆ ಟಲರ್ ಹತ್ರಿ ನೀವು ಹೌದ್ರ ಅವ ಸಜ್ಲ್ೀ ಅವ್ ಭೀಮ ಬಾಳ ಅನ್ರಿ ಮತ್ತ ಹಗೆ ಫೋನ್ ಹಚ್ುವಂತಿರರಿ
ಹಾ ಹಾ ಕಳಸ್ತನ್ ತಗೋನ್ ಕಳಸ್ತಾನ
ಅದೇ ಅದ ಅದೊಂದು ಕಡಕ್ ಮಾಡ್ಕೊಂಬ ಬಿಡ್ರಿ ಟಲರ್ ಹೊಡ್ಕ್ ಎಷ್ಟ ಆಮೇಲೆ ಪತ್ನ ನೀರ್ ಬಿಟ್ಟ ಗಷ್ಟ ಪಟ್ಲ ಡಕಕ್ ಬರ್ತಾರ ನಾ ಬಂದ ಅಂದನ್
ಅದೇ ಅದೇ ಅಷ್ಟೇ ಮಾಡತ್ ಅಂತ ಬಾ ನೀನ್ ಮುಗಸಕೊಂಡ್ ನಲ್ಕ್ ಅರ್ತ್ತತಿ ಒಡಸಂತಲ್ಲಾರ
ಹೌದೌದ್ರಿ ಇಲ್ಲಾಂದ್ರ ಮತ್ತ ಅವ ಇದ ಮಾಡ್ತನ್ ಹ ಸ್್ದಲ್ರಾವ್ ಭೀಮು ಹೌದ್ರಿ ಹೌದ್ರ ಹ ಹಾ ಗೌಡ್ಸನ ಏನ್ ಮಾಡಕತ್ತಲ್ರಿ
ಹ ಮೈ್ದೆ ಮನ್ಯಾಗ ಅಡಿ ಮಾಡಕತ್ತ ಅಂತ
ಹೌದ್ರಿ ಅರಿತ ಅದೇ ನಾಳ ನಾಡ್ದ ಬರ್ತ್ನಂತ ಹೇಳ್ರಿ ಅಮ್ಮ ಅವ್ರಿಗೆ ಹೌದ ಹ ಹೌದೌದು ಅ್ರೆ ಮತ್ತೆ ಅ ಬಂತ ಅದೇ ಅವ್ನಿಗೆ ನಾ ಇರ್ಲಾ ಅಂದ್ರೆ ಈಗ ಇವತ್ತು ಇದು ನಾನು ನಮ್ಮ ನಮ ತಮ್ಮ ಅವರು ಬಂದವ್ರಿ ಇಲ್ಲಿ ನಮ್ಮ್ ಮಾವಮ್ಮ ನಮ್ಮ್ ಮಾವನವ್ರದಾದ್ರೀ ಅಲ್ಲಿ
ಹ ಹಾ ಹಾ ನಿಮ್ಮ ಹೇಳಿದನ ಕರ್ಕೊಂಡಿಲ್ಲ
ಏ ಇಲ್ರಿ ಇಲ್ರಿ ನಾವ ಅಷ್ಟೇ ಬಂದವ್ರಿ ಹನ್ರಿ ಆ ಹುಡುಗರ ಗಿಡಗರ ಅವಲ್ರಿ ಹಂಗ ಎಲ್ಲಿ ಕಟ್ಕೊಂಡ್ ಹೋಗ್ಬೇಕಕ್ ಅಂತ ಬಿಟ್ಟ ಬಂದೇನ್ೀ ನಾನು ನಮ ತಮ್ಮ ಬಂದೇನ್ೀ ಈ ಕಡೆ ದೇ ದೇವ್ರ ಲೇಶ ಒಬ್ಬೋಗ ಬಂದನ್ೀ ಈ ಕ ನಾನ ಇಲ್ಲ ಪ್ರಟ ಟ
ಹಾ ಹಾ ಮ ಮ ಯ ಬೈಕ್ ಬಂದು ಇರನು
ಹಾನ್ೀ ಬೈಕ್ ತಗೊಂಡ್ ಬಂದಿನ್ರಿ
ಹ್ಮ್ ಹ್ಮ್ ಕಾರಾರ
ಆರ್ಗಡ
ಯ ಕಾರಾರಬೇಕ ಕ ನ
ಏ ಬ್ಯಾ ಬ್ಯಾಡ್ರಗ ಅವ್ರಿ ನೀವ್ ಅದನ್ ಕೊಡ್ರ ಇದ್ರಿ ನೀವ್ ಮತ್ತ ಇದಕ್ ಹೋಗಿದಲ್ರರಿ ಸವರ್ಪೂರ್ ಹೋಗಿದ್ದಲ್ರರಿ
ಇಲ್ಲ ನಾನ ಬ ಬೈಕಿನಾಗೂಯ್ದೆ ನಾನು
ಬೈಕ್ನಾಗ ಹೋಗಿದ್ರ ಅನ್ರಿ ಹೌದೌದ್ರೆ ಇಲೆಲ್ಲಾ ಬ್ಯಾಡ್ರ ಇ ಗಾಡಿ ಆದ್ರ ಇಲ್ಲಲ್ಲಾ ಬೇಡ್ರ ಅಲ್ಲ ಮತ್ತರಿ ಹಂಗೇಏನಳ್ ಬಿಡ್ರಿ ನೀವ ಏನ್ ರೊಕ್ಕ ಹಾಕಂದ್ರ ಆಕ್ತಿದ್ರಿ ಸೌಕರ್ಯರಿ ನಡೀತದ ಹ ನಾವ ಎಲ್ಲಿ
ಮೆ ಒಯ್ಬೇಕಾರಪ್ಪಾ ಕೊಡ್ತಿದ್ದೆ ನಿಮ್ಗೆ ಅಂತ ಹೆಚ್ಚಂತ ಅದೇನು
ನಯ್ ಸಾಕು ನಮ್ಮಗ ನನಗ್ ನಿನ್ ಮೇಗ ನಂಬಿಕೆ ಆದ್ರೆ ನೀನ್ ನನ್ ಮ್ಯಾಗ ನಂಬಿಕ ಅದ್ರ ಅಲ್ ಎಲ್ಲಿ ಮತ್ತೆ ಹೋಗಿ ಅವೆಲ್ಲ ಅದ್ರವು ನಮ್ ತಮಿಳ್ ಮಕ್ಕಳ ಬಾಳ ಪುಡಾರೆ ಅವರು ಎಲ್ಲ ಕುಡಿಯಗಿ ಕಲ್ತ್ಬಿತ್ ವ್ರಿ ಎಲ್ಲಾ ಕುಡಿತವ್ರಿ ಹಂಗಾಗಿ ಮತ್ತೆ ಕಾರ್ ಗಿರಿ ಎಲ್ಲಿ ಹೈರಾಣ ನಮ್ದು ಸ್ವಂತ ಇತ್ತ ಅಂದ್ರೆ ಹಂಗನ್ ಇರ್ ಮಾಡ್ತಿದರಿ
ನ ನ್ ನಂದ ಆದ್ರ ನ್ ಅನಿವಾರ ಅನಿವಾರಳ ಆತ ವಯದರ್ ರೆನ
ಏ್ಲ್ರರಿ ಅಂದ್ರನ್ ಬಡ್ರ ನೋಡನ್ರಿ ನೆಕ್ಸ್ಟ್ ಯಾವ್ದದ ನ ಮನಗ ಫಂಕ್ಷನ್ ಇ ಅಂತಂದ ನೀವು ಹೆಂಗಿ ವಾರಕ್ಕೊಮ್ಮೆ ಹದ್ನೈದು ದಿನಕ್ಕೊಮ್ಮೆ ಒಂದೊಂದ ಕಾರ್ಯಕ್ರಮಕ್ಕೆ ಭೇಟಿ ಆತೀ ರಿ ಆಯ್ತರ ಮತ್ತೆ ಹಾ ನಿಮೈತನನೆ ಬರ್ತದ ಹುಡುಗ ಬರ್ತಾನಂ ಅವ್ ನ ಅ ತಮ್ಮ ನೋಡ್ ಕರ್ಕೊಂಬರ್ತಾನ್ ಹ್ಮ್ ಹೌದು ಹೌದು ಅದು ಈ ವರ್ಷದ ಇದು ಕೊಡ ಬ್ ನೋಡ್ರಿ ಅದು ನಮ್ಗೆ ತ ಸ್ವಲ್ಪ ಹೆಚ್ಚಿಗೆ ಮಾಡದತ್ತ ಅದಕ್ಕೆಂದರೆ ನಾನ ಎಷ್ಟೇ ಅಷ್ಟ ತನಲ್ರರಿ ಮತ್ ಅವಾಗ ಒಂದ್ ಐವತ್ತು ಕೊಟ್ರಿ ಈಗ ನೋಡ್ರಿ ಮತ್ತೆ ನಿಮ್ ಕೈಗ ಅದ
ಮಿಲ್
ಏ ಇಲ್ರಿ ನಾ ಏನ್ ಅನಲ್ರಿ ನೀವು ನೀವ್ ಅಷ್ಟೇ ಕೊಟ್ರನು ಸಂತೋಷ್ರಿ ಯಾಕ್ರ ನಿಮ್ದ ಒಂದೈಟ್ ತಿಂದಿನನ್ರಿ ನಿಮ್ ಅನ್ನ ಹೊಂದನ್ರಿ ನಿಮ್ ಬಟ್ಟಿಗಳು ಹಾಕಿದಿನಿವಿ ಆ
ನೀನ್ ನಾನಪ್ಪ ಎಷ್ಟ ಅಂತ ನ ಕೊಡಮ್ಮ
ಹ ಇಲ್ಲಲ್ರರಿ ಆ ನೀವು ಫಸ್ಟ್ ಗೌರ್ಸನಗ ಅನ್ರಿ ಹಿಂಗ ಹಿಂಗ ಹ್ ಪರ್ಸ್ಫೋನ್ ಚ್ಚಿದ್ದ ಮತ್ತ ಅವೇನ ನಿನ್ನೆ ಆಯ್ತಂತ ಇಲ್ಲಿ ಮೈಲಾಪುರದು ಆಯ್ತ ಇತ್ತಲ್ಲ ನಿನ್ನೆ ಆಯ್ತು ಮಂಗ್ವಾರ ಎಲ್ಲಾ ಬುಧವಾರ ಬರ್ತಾನಂತ ಬುಧವಾರ ಬಾರಕ್ಕೆ ಏಂದ ಫೋನ್ ಹಚ್ ಚ್ಚಿದ ನನ್ಗ್ ಸಂಜಿಕೆ ಮತ್ತೆ ಈ ಸಲ ಜೀತಕ್ ನಿಂತನಲ್ಲವ ಸ್ವಲ್ಪ ಏನ ಇ ಮಾ ಹೆಚ್ಚಿಂಗ ಮಾಡಂತ ಒಂದ ಸ್ವಲ್ಪ ಮನೆಗ್
ಗೌಡ್ ಸನ್ಯಗೆನ ಹದಬ ನಾನ್ ಇಲ್ಲ ನಾನ್ ನ ನ ಇಲ್ಲ.
ಅಲ್ರೀ ನೀವ ಇದ್ರಲ್ರರಿ ಅಂದ್ರನ ಈಗ ಇಬ್ರಿಗೆೊತ್ತಿರ್ಬೇಕ್ರಿ ಗೌಡ್ ಸನಿಗ ಗೌಡಗ.
ಹ್ಮ ನಿ ನನ್ ಮಾತ್ ಹೋಗಳಲ್ ಬಾ. ಒಳಗಲ್ಲ.
ಇಲ್ಲ ಇಲ್ಲ ಹಂಗೇನ್ ಇಲ್ ಬಿಡ್ರಿ ನೀವ ಏನ ಹೌದೌದೌದ್ ಗೊತ್ತದ ಇಲ್ಲ ಇಲ್ಲ ಹಂಗೇ ಹೌದೌದ್ರಿ ಗೌಡ್ರಿ ಚುರ್ ಹೆಚ್ಚಗನ್ ಇಡ್ತ ಬಿಡ್ರಿ ನೀ ನಿಮ್ದ. ಅಲ್ಲಿ ಬಾಳ ಇದಾದ್ರಿ ಬಾಳ ತಿಂದಿನರಣ. ಹ
ಹ್ಮ ಎಲ್ಲಪ್ಪರ್ಲ್ಲ ಅಷ್ಟ ಇರ ಮತ್ತೆ. ತ್ತೇ ನಂಬಿ
ಹೌದ್ ಹೌದೌದು ಅದನ್.
ಕೆನ ಕುಡ
ಹೌದೌದು ಅದು ನಿಮ್ ಟ್ಯಾಬ್ಲೆಟ್ ಇದ್ರಮ್ಯಗ ಇಟ್ಟಿನ ನೋಡ್ರಿ ನಾ. ನ ಅ ಕಬಡ್ ಆದಲರಿ ಅದು. ಅದ ನಿಮ್ ಟ್ಯಾಬ್ಲೆಟ್. ನೈಟ್ ಹೊತ್ ನುಂಗಾದ್ರಿ.
ಇಲ್ಲಿ.
ಹೇಳಿಲ್ರಿ ನೀವು ಅದು. ಇದ ಇಡ್ತಾರ ನೋಡ್ರಿ ಅದ. ಹಾಕಿರು ಫೋನ ಫೋನ್ ಹೋಗಿ ಏನ್ ಇಡಲ್ರಿ.
ಹೌದೌದೌದು.
ಆದ್ರ ಬಾಜ ಇದಲ್. ಅ ಲೈಟಿಂದ ಅ ಲ್ಯಾಂಪ ಅಂತ ಅದಲ್ರಿ ಅದ ಲೈಟ್ ಹತ್ತದಲ್ರಿ. ಆ ಕರೆಂಟ್ ಇರ್ಲ ಕರೆಂಟ್ ಇರ್ಲರ್ದ. ಲೈಟ್ ಬರ್ತದಲ್ರಿ ಅದ್ರ ಬಗ್.
ಹೌದ್ ಹೌದೌದೌ ದ ಸರಿ ತ ಸರಿ ಸರಿ ಅದ ಏಳ ಏಳಿನ ವಾರೇಗತಳತಿ
ಅದ್ರ ಸ್ವಲ್ಪ ಅದಂದ ಸ್ವಲ್ಪ ಗೌ ಅದ ಗೌಡ ಸನ ಸ್ವಲ್ಪ ಇವತ್ತ ತಿಳಿಸಿಬೀಟ್ಟ. ನೋಡ್ರೀ ನನಗ್ ಆದ್ರ ನಾಳೆ ಬೆಳಗ್ಗೆ ಫೋನ ಹಚ್ರಿ ಗೌಡ್ರ. ಹ ರೊಕ್ಕದ ಹಿಂಗ ಅವ್ರೀ ಅದ ಮತ್ತ ಇವನಿ. ಯಾವ್ ಭೀಮುಗ ತಿಲ್ಲರ್ ಸಲಂಗ ನೋಡ್ರಿ ಸ್ವಲ್ಪ ಈಗ ನನ್ನ ಜೊತೆ ಮಾತಾಡಣ ಅವ್ನ ಜೊ ಫೋನ್ ಹಚ್ ರೀ. ಹ ಟಿಲ್ಲರ್ಗ ಹೌದೌದ್ರಿ ಅದೇ ಟಲರ್ಗಿಂಗಂದ ಅದು. ಡೀಸೆಲ್ರರಿ ಗಾಡ್ಯಗ.
ಹ ಹಾ ನಾನು ಕಳಸ್ತಿನ ತಗೋ ಅವನೀಗ ಕಳಸ್ತಿನಿ ಹಸ್ತನ ತಗೋ ನಾನ.
ಹಾ ಸರಿ ಗೌಡ್ರ ಅಷ್ಟೆ ಮಾಡ್ರಿ ನಾನ್ ನಾ ನಾನ್ ನಾಡದ ಬರ್ತೇನ್ ರೀ ಗೌಡ್ರಿ ಹ ಓಕೆ ರಿ. ಕೆ ಗೌ ಹ ಆಯ್ತ್ ರೀ ಗೌಡ್ರ.